ಅರಮ ಬಾಲು.
ಆರಾಮ್ ನೋಡ್ಧನುಷ್ ಆರಾಮ ನೀನ
ಪ್ ಏನ್ಮಾಡಾಕತ್ತಿ ಇಲ್ಲಾ ಹಾ ಕೇಳತ್ತಾ.
ಆರಾಮು
ಮಾಡಕ್ಕತ್ತೀನಿ
ಹಾ
ಮಾಡತಿ
ಹಲೋ
ಏನ್ ಮಾಡಕತ್ತಿ.
ಕೇಳ್ತಾ
ಹಾ ಕೇಳ್ತೇ ಏನ್ ಮಾಡಕತ್ತೊಮ್ಮೆ.
ಏ ಏನಲ್ಲ ನೋಡು ಸುಮ್ಮ ತಿರಿಗಾಡ ಕುತೀವಿ ಇಲ್ಲಿ ಲೇಔಟ ಅದ.
ಹ್ಮ್
ನಮ್ಮ ಹಾಸ್ಟೆಲ್ ಅಲ್ಲಿ ಲೇಔಟ್ ಬಂದಿ ತಿರುಗಾಡಕತ್ತೀವಿ ಶಿಸ್ತಗಿ. ನೀ ಎಲ್ಲಿದ್ಯ.
ಸುಸ್ತಾಗಿದ್ದೇನೆ ಹಷ್ಟಲ್ದಾಗ.
ಹಷ್ಟಲಗ ಏ ಮಾಡಕ್ಕತ್ತಿ ಏ ಮಾಡಕತ್ತ ಹಾಸ್ಲಾಗ.
ಹಾ
ಮತ್ತೇನೆಲ್ಲ ಆರಾಮಲ್ಲ.
ಹ್ಮ್ ಆರಾಮ್
ಇದು ಮೊನ್ನೆ ನೀ ಇದಕ್ಕ ಹೋಗಿದ್ದಲ್ಲ ಎಲ್ಲ. ಬಂದ್ರೆ ಇದು ಥೈಲ್ಯಾಂಡ್ಗೆ ಹೋಗ್ದಲ್ಲ ಯಾರಾರೋಗಿದ್ರಿ.
ನಾನು ನಮ್ ಗರ್ಲ್ ಫ್ರೆಂಡ್.
ಹಲೋ
ಹಲೋ
ಮನ್ನೆ ತೈಲ್ಯಾನ್ಡ್ ಹೋಗ ಇದಲ್ಲ ಟ್ರಿಪ್ ಹೊಗಿದ್ ಇದಲ್ಲಾ
ಹ್ಮ್
ಯಾರ್ಯಾರೋಗಿದ್ರ
ನಾವು ನಮ್ ದೋಸ್ತ್
ಹಾ ಹಾ ಹಾ ಎಲ್ಲ ಚಲೋ ಐತೆ ವೆದರ್ ಅಲ್ಲಿ.
ಹಾ ಚಲೋ ಇತ್ತು ಬರ್ತಿದ್ದೆನ್ ನಿನ್
ನಾನಾ ಬರ್ತಿದ್ದೋ ಕರ್ದಿದ್ರ ನೀವೇನ್ ಕರಿಲಾರ್ದ್ ಎಲ್ಲ ಹೋಗಿದ್ರೆ ಆ.
ಎಂಟ್ ಕ್ಲಾಸ್
ಹಾ ಹೌದಾ ನಮ್ಗ್ ಹೇಳಿದ್ರ ನಾವು ಬರ್ತಿದ್ದು. ಪ್ಪ.
ಝನ ಹೋಗಿದ್ರಿ. ಆ.
ಮಗ್ನೆ ಹಡುಗುರ.
ಆ.
ಐದ ಜನಾ ಹುಡ್ಗಿರ.
ಊ ಅಜ್ಜಿ ಫುಲ್ಲು ಜೋರಾಗ ಇದ್ದಿ.
ಹ್ಹೂ ಎಲ್ಲಾ ನೋಡ್ಕೊಂಬಂದಿರ್ಯಾ.
ಎಲ್ಲಾ ನೋಡ್ಕೊಂಬ ಬಂದೇವಿ ಅಲ್ಲೇ ಗೀಚ್ ಗೀಚ್ ಜನಾ. ಹ್ಮ್ ಪಾಡ್ಯಾ ಪೇಕಾರಥಾ.
ಜಗ್ಗಿ ಬರುತ್ತಲ್ಲಾ ಹ್ಮ್ ಹ್ಮ್ ಮತ್ತ ಅಲ್ಲಿ ಬಿಟ್ರೆ ಮತ್ತ ಎಲ್ಲೆಲ್ಲ ಹೋಗಿದ್ರಿ.
ಪಟ್ಟನೆ ಈ ಕಡೆ ಬಂದ ನಾವ್ ಕರ್ನಾಟಕನೇ ಛತ್ತಿದೇ. ಎಲ್ಲ ಈ ಕಡೆನು ಲಾಂಗ್ ಟ್ರಿಪ್. ಪಂದ್ರ್ಯಾ ಒಂದ್ಸಲಾ ಹೋಗ ಬಂದ್ಯಾ ಎಷ್ಟು.
ಹೋದಾ ಅದ ಕೇಳ್ದಿ ಅಹ್ ಅದೇಮ್ಮ ನಾವು ಹೋದ್ರೆ ಇದೆ ಅಂತ ಪ್ಲಾನಿಂಗೂ. ನಮ್ ದೋಸ್ತರುನ್ನ ನಾವ್ರೆಲ್ಲಾ ಹೊಂಟಿದ್ವಿ ಅದಿಕ್ಕೆ ಕೇಳ್ದ್ಯಾ.
ಯಾವಗ್ ಹೊಂಟಿರೀ.
ಹೋಗ್ಬೇಕು ಇನ್ನೊ ಸ್ವಲ್ಪ ದಿನ್ದಾಗಾ ಹನ್ಯಾನ ನಿಮ್ ಫ್ರೆಂಡು ವೀರೇಶ್ ಇದ್ನಲ್ಲಾ ಅವನ್ಗೇನ್ ಮದ್ವಿ ಆಗಿತಿ ಅಂತಲ್ಲೊ.
ಅಭಿಯ.
ಹ್ಹಾ.
ರೀಸೆಂಟ್ ಆಗಿಲೇ.
ಹಾ ಏನವ ಓ ಇದು ಓಡ ಹೋಗಿ ಮದುವಿ ಆಗ್ಯಾನ ಅಂತ ಹೇಳಿದ್ರು.
ಮಂದಾಗ್ಯರ ಹ್ ಆಗ್ಯಾರ.
ಹಾ ಹಾ ಹಾ ಅವುಂದಾ ಯಾ ಊರ ಅಲ್ಲೇ.
ಗಂಡ ಕುತ್ತಾ.
ಆ ಕೊಪ್. ಬುಡದಲ್ಲೇನಾ. ನೋಡೋ ಮದ್ವಿಗ್ ಹೇಳ್ಲಾರ್ದ ಮದ್ವೆ ಆಗ್ಯಾನ ಅವ್ನ.
ನಾನ್ ಅವ್ನಿ ಹೇಳಿಲ್ಲ ಇವ ಹ್.
ಆ.
ಇಲ್ಲೇ ಇದೀನಿ ಪಕ್ಕದಾಗ ಪಕ್ಕದಾಗ ಹುಡ್ಗಿ.
ಹಾ ಅದಿಕ್ಕೆ ಮದ್ವಿ ಆಗ್ಯಾನ ಅವ ಅದಿಕ್ಕೆ ಓಡ ಹೋಗ್ಯಾನ ಮಗಾ ಇಲ್ಲಾ ಅಂದ್ರ ಓಡ್ ಹೋಗ್ತಿಲ್ಲವ್.
ಐದು ವರ್ಷದ ಲವ್ ಮ್ಯಾರೇಜ್ ಅಂತ ಅದ.
ಲವ್ ಮ್ಯಾರೇಜ್ ಅದಿಕ್ಕೆ ಹಂಗಾನಾ ಅವ ನೋಡಿದ್ರೆ ಸೊಳ್ಳೆ ಇದ್ದಂಗನೋ.
ಹಾ ಹಕಿ ಚಲೋ ಆಗ್ಯದ.
ನೋಡ ಎಲ್ಲಾ ಆ ಎಲ್ಲ ರೊಕ್ಕ ಇದ್ದಲ್ಲ ಬರುತ್ತಾರ ಎಲ್ಲ ಹೌದಿಲ್ಲ.
ಐದ್ ವರ್ಷ ಅಂತ ಲವ್ ಮ್ಯಾರೇಜ್ ಅಂತ.
ಅಬ್ಬಬಾ ಐದ್ ವರ್ಷ.
ಹಾ ಹಾ ಹ ಐದ್ ವರ್ಷ ಏನ್ ಮಾಡೇನು ಅಂತದು.
ಹಾ ಹ್ಮ್ ಮತ್ತ ಸೀಮಾಂತಗನ್ ಖರೀದಾನೇನಲ್ಲ ಕೇಳ ಅವ್ನಿಗೆ.
ಒ ಫೋನ್ ಹೆತ್ತಲ ಹಚ್ಚಲಾಗ್ಯಾನ.
ಫೋನ್ ಎತ್ತಲಗ್ಯಾನ ಎತ್ತಿದ್ರ ಇನ್ನ ಹೊಡಿತಾರೆ ಅಂತ ಹೇಳಿ ಗೊತ್ತಾಯ್ದ ಅವ್ನಿಗೆ.
ಬಂದಿಲ್ಲ ಅಂತ ಇನ್ನು ಅವ್ರು.
ಆ
ಬಂದಿಲ್ಲ ಅಂತ ಇನ್ನ.
ಹಾ ಬಂದಿಲ್ಲ ಅಂತ. ವಜ್ಜಿ ಐತಿ ಅಂದ್ರ ಅವನ್ದ ಎಲ್ಲಾ ಆ.
ಏನ್ ಮಚ್ಚಾ.
ಅವರು ಆ ಕಡೆ ಸೆಟ್ಲ್ ಆತರೆನ್ ಅಂದೇ.
ಓಹ್ ಹೂ ಆ ಕಡೆ ಸೆಟ್ಲ ಆಗ್ಬಿಡ್ತನ ಅಲ್ಲೇ ಬೆಂಗಳೂರ್. ರು ಗಿಂಗಳೂರು ಅಲ್ಲೇ ಕೆಲ್ಸ ಗಿಲ್ಸ ಮಾಡ್ಕೊಂಡ್ ಅರ್ರಾಮ ವಜ್ಜೆ ಈಗ ಎನ್ ಬೆಂಗ್ಳೂರಾಗ ಏನ್ ರಗುಡ್ ಕೆಲ್ಸಗಳ ಮಾಡಿದ್ರ ಇನ್ ಅದಿಲ್ಲ. ಅವ್ನಿಗೆನ್ ದಾಡಿ ಆಗೇತಿ ಆರಾಮಾಗಿ ಮಾಡ್ತನ್ ಕೆಲ್ಸ ಅಲ್ಲೇ ಇದ್ದ್. ಆದ್ರೂ ಇವಾಗ್ ಎಲ್ಲಾ ರಿಸ್ಕ್ ಬುಡ್ಲೆ ಎಲ್ಲಾ ಓಡೋಗಿ ಮದ್ವಿ ಆಗದು ಅದ್ ಮಾಡೋದು.
ಮರ್ಯಾದಿ ಹೊತ್ತದ.
ಹಾ ಅಲ್ಲಾ ನಮುಗ್ ಹೇಳಿದ್ರ ನಾವುನು ಹೊತ್ದೀವಪ್ಪ ಮದ್ವಿಗೆ ಕರ್ದೇ ಇಲ್ಲ ಮಗ ಗಪ್ಪವಾಗಿ ಮಾಡಿಕೇಮ್ಮ್ ಬಂದನ.
ಓಡೋದ್ರ ಹೆಂಗ್ ಕರೀತನ್ ಏನ್.
ವರ್ಷ ಆಯ್ತಾನ್ ಈಗ್ ಈಗ್ ರೀಸೆಂಟ್ ಆಗಿ ಆಗ್ಯನಾ.
ಈಗ್ ರಿಸೆಂಟ್ ಆಗಿ ಆಗ್ಯಾನ.
ರೀಸೆಂಟಾಗಿ ಆಗ್ಯಾನಂತ.
ತಿಂಗಳಯ್ತೆನ್.
ಐದ್ ತಿಂಗ್ಳ ಆಯ್ತಂತ ಹ್ಮ ಅದಿಕೆ ಆ ಮಗ ಪ್ಪೋನಿಲ್ಲ ಏನಿಲ್ಲ ಅದಿಕೆ ಫುಲ್ ಬಿಸಿ ಆಗ್ಯನ ಅವ ಜಿಮ್ಮಿ ಗಿಮ್ಮಿ ಹೊಂಟಾನ್ ಏನ್.
ಅವತ್ತಿಮ್ಮಿಗಿ. ಅವಾಗ್ ಹೋಗ್ ಹೋಗ್ತಿದ್ದಿಲ್ಲ ಇವಾಗ ಹೆಂಗೆನ ಫೋನೇ ಆಚ ಅಚಲಾಗೇನ.
ಹೇ ಮನ್ನೆ ಒಂದು. ಜಿಮ್ನಾಗಿರೋ ಸ್ಟೋರಿ ಇಟ್ಟಿದ್ದ. ಹಾ ಹಿಂಗ್ ಹಿಡಿದ್ರೆ ಸಾಕ್ ಎಲ್ಲಾ ಮುಟ್ ಮುಟ್ಟಿದ್ರೆ ಕರಿಗೋತ್. ಅತವ್ ಅಂತ ಹೇಳಿದ್ದ.
ಹಾಯ್ ಹ್ಯಾಂಗಿದ್ರನ ಹ್ಮ್.
ಅವನ್ ಮುಟ್ಟಿದ್ರೆ ಕರ್ಗತಾವಂತವು ಹಂಗಾವಂತ.
ಆ
ಮಾಡ್ಬೋದು ಈಗೆಲ್ಲಾ ಫುಲ್ ಶಕ್ತಿಶಾಲಿ ಆಗ್ಬಿಟ್ಟನ್ ಹೆಂಗ್ ಹೇಳ
ಲ್ಲ
ಆ
ಹಲೋ ಹಲೋ
ಕೇಳುತ್ತಿಲ್ಲ.
ಬತ್ತ
ಹಲೋ ಬಾಲು
ಹಲೋ
ಹಾ ಹೇಳು
ನೀ ಜಿಮ್ಗ್ ಹಚ್ಬೇಕತಿಲ್ಲ.
ಅದಕ್ಕೆ ಅಂದೆ ನಾನು ಸ್ಟೋರಿ ಇಟ್ಟಿದ್ದ ನೀನೇನಾರು ನೋಡಿದ್ದೇನ ಅಂತಂದೆ. ಹ್ಮ್ ಫುಲ್ ಫೈಲ್ವಾನ್ ಆದಂಗ್ ಆಗ್ಯಾನ ಮಗ ಈಗವ. ಎಲ್ಲಾ ಬಾಡಿ ಗೀಡಿ ಜಿಗ್ಗಿ ಬಂದ್ಬಿಟ್ಟದ.
ದೆ.
ಇನ್ಯಾರ್ ಬಂದ್ರು ಗುಮ್ಮದೆ ಅಂತಾನ ಈ ಗೂಳಿ ಗುಮ್ಲೆ.
ಹಾಂ
ಮತ್ತ ಯಾರಿಗನ ಹೊಡ್ದ್ ಏನಾನ ಮಾಡ್ಯನಂತ್ ನೋಡೊ ಹ್ಮ್ ಆದ್ರ ಬೇರೆ ಜಿಮ್ಮಿಗ್ ಹೊಂಟಿನಿ ಹಂಗ ಹಿಂಗ ಅಂತ ಹೇಳಿ ವಜ್ಜ ವಜ್ಜ ಸ್ಟೋರಿ ಇಡಾಕತ್ತನ. ಮೇಬಿ ಮದಿವಿ ಮಾಡ್ಕೊ ಬಂದನಲ್ಲಾ
ಹ್ಮ್
ನೋಡಿದ್ರೇನೆ ಅಂಜಲಂತ್ ಹೇಳಿ
ಹ ಹುಡಿರ್ ಕಡೆ ಅವ್ರು.
ಹಾಂ ಮತ್ತೆ ಎಲ್ಲಾ ಪವರ್ಫುಲ್ ಅಂಜನೇ ಇದ್ದಂಗಾನಿಗ ಹ್ಮ್. ರೊಚ್ಚಿಗೆದ್ದಾನ ಈಗ ಹೆಂಗಪ್ಪ.
ಮದುವೆ ಆಗಿದೆ ಮತ್ತ್ ಮಕ್ಳು ಆಗಬೇಕಲ.
ಅದ್ಕ್ಕೆ ನಾವ್ ಕೇರೆ ಇಲ್ಲ ಅವನಿಗೆ ಈಗ ಎಲ್ಲ ಜಿಮ್ಮು ಅದು ಇದು ವರ್ಕೌಟ್ ಕ್ರಿಕೌಟ್ ಅಂತಲ್ಲ ಆ ಕಡೆ ಸೆಟ್ ಆಬಟನ. ಇಲ್ಲ ಅಂದ್ರೆ ಅವ ಎಲ್ಲಿ ಅದ್ ಮಾಡ್ತನ ಆ.
ಒಂದು ಫೋನ್ ಇಲ್ಲ ಮೆಸೇಜ್ ಇಲ್ಲ.
ಹಾ ಅವಾಗ ಅವಾಗ ಸ್ಟೋರಿ ಇಡತಾನ ಅಂದ್ರೆ ಆಕಡ್ಲಾರ ನೋಡ್ಲಿ ಅಂತ ಇ ಇಟ್ಟಿರ್ತಾನ ಇಲ್ಲಾಂದ್ರ ಆಮಾಗ ಇಡದೆ ಇಲ್ಲ
ಇಡದಿಲ್ಲ
ಹ್ಮ್ ಏ ನೋಡಿದ್ರೆ ಹುಡ್ಗ ಏ ಮನಗಂಡ ಆಗತೆ ಮತ್ ಹೊಡ್ದನ ಅಂತ ಹೇಳಿ ಬುಟ್ ಬುಟ್ಟ ಬಿಟ್ಟ ಬಿಡಮ್ಮ ಅವನಿಗ ಅಂತ ಹೇಳಿ ಬಿಡ್ತಾ ಅಂತ ಪ್ಲಾನ್ ಹಾಕ್ಯರ್ ನಮಗ.
ಹ್ಮ್ ಊರಾಗ್ ಊರಾಗ್ ಬಂದ್ರನು ಏನ್ ಅನ್ಬಾರ್ದ ಅವ್ನಿಗೆ
ಹ್ಮ್ ಏ ಮತ್ತೆಲ್ಲಾ ಜಿಮ್ಮಿಗ ಹೋಗಿ ಅದಕ್ಕ ಪುಲ್ ಬಾಡಿ ಬೆಲಸ
ಹ್ಮ್
ಹಲೋ ಹ್ಮ್ ಬಾಡಿ ನೋಡಿದ್ರೆ ಅಂಜಿರ್ಬೇಕ್ ಅವ್ರರು ಎಲ್ಲಾ ಬಿಗರು
ಅಂಗ್ ಮಾಡೆನ.
ಹಾ ಅದಕ್ಕೆ ಆತರ ಪ್ಲಾನಿಂಗ್ ಇಟ್ಕಂಡ್ ಎಲ್ಲಾ ಜಿಮ್ಮಿಗ್ ಗಿಮ್ಮಿಗ್ ಹೊಂಟಾನ ಈಗ.
ಬರೋನ್ ಬೇರೆ ಬರ್ತಾನೇ ಇಲ್ಲ ಅವ
ಬರಲ್ಲವ ಈಗೀಗ ಅದಾಗ ಹೋಗ್ಯಾನ್ ಎಲ್ಲಿ ಆಯ್
ಇನ್ನೊಂದ್ ಎರಡ್ ಮೂರು ವರ್ಷ ಬರ್ಲಾ ಇಂದ ಇನ್ನ ಎರಡ್ ಮೂರ ವರ್ಷ
ಹಾ ಇನ್ನೊ ಒಂದ್ ವರ್ಷ ಬರಲ್ಲ ಅವ ಅಲ್ಲ ಹ್ಮ್ ಆಮೇಲೆ ಇಡ್ತಾನ ಕಮಿಂಗ್ ಸೂನು ಹೊಮು ಗಿಮ್ ಅಂತ ಏನೇನ್ ಹಾಕ್ತಿರ್ತಾನ. ಹ್ಮ್ ಅವಾಗ ಬರ್ತಾನ ಅಂತ ಹೇಳ ಅನ್ಕಬೇಕು ಸ್ನ್ಯಾಪ್ ಹಾಕೇ ಹಾಕ್ತನ್ ಆತಾನು ಅವಂತ್ರ ಜಗ್ಗಿ ಹಾಕ್ತಾನ ಸ್ನ್ಯಾಪ್
ಆಗಿದೆ
ಹ ಆ ಪ್ರೋಟೀನ್ ತಿಂದದ್ ಆಕ್ತಾನ ತತ್ತಿ ತಿನ್ನೋದ್ ಆಕ್ತಾನ ಮಗ ಚಿಕನ್ ತಿನ್ನೋದ್ ಆಕ್ತಾನ ಬರಿ ಎಲ್ಲ ಹಾಕದಿ ಸ್ನ್ಯಪ್ನಗ
ಹತ್ತನಪ್ಪಾಂಗ ಅದನಾವ
ಹಾ ಫೋನ್ ಹಚ್ರೆ ಚುಚಾಪ್ಪು.
ಹಾ
ಹಾ ಬೇರೆ ಇನ್ನೊಂದ್ ನಂಬರ್ ಯೂಸ್ ಮಾಡಕುತಾನವ
ಹ್ಮ್
ಹ್ಮ್ ಅದಿಕೆ ಹಂಗಾಯನವ ಈ ನಂಬರ್ಗ್ ಹಚ್ಚಿದ್ರ ಎಲ್ಲಾರು ಫೋನ್ ಹಚ್ತಾರ್ ಅಂತೇಳಿ ಬೇರೆ ಏನ ಬೇರೆ ಸಿಮ್ ಯೂಸ್ ಮಾಡಕೊತಾನವ.
ಹ್ಮ್
ಹ್ಮ್ ಮತ್ತೆ ಊಟಗೀಟ ಎಲ್ಲ ನಿಂದು?
ನಮ್ಗರಾ ಹೇಳ್ಬೇಕವ. ನಂಬಿ ಹೇಳಿಲ್ಲ.
ಏನ್ಬಿ ಹೇಳಿಲ್ಲ. ಹ್ಮ್ ಅದಿಕೆ ಹಂಗ್ ಆಗ್ಯಾನವ್ ಪುಲ್ ಎಲ್ಲಾ ರೊಚ್ಚಿಗೆದ್ದಾನೀಗ. ಅದಕ್ಕೆ ನಾವ್ಯಾರು ಕಿವ್ಯಗಿಲ್ಲ ಅವ್ನಿಗೆ.
ಹಾಕ್ಬಿಟ್ಟಾನ.
ಮರ್ತನ್ ಮಗ ಮರ್ತಾನ ಎಲ್ಲಾ ಮರ್ತ ಬಿಟ್ಟನೆ. ಫುಲ್ ಜೋಶಗಾನ ಈಗ ಹೆಂಗಪ್ಪಾ. ಆಯ್ತಾಯ್ತತ್ ತಗೋಪಾ ಲೊ ನಿಂಗ ಆಮೇಲ್ ಹಚ್ಲಿ ಇಲ್ಲಿನ್ ಗಾಳಿ ಜಾಸ್ತಿಗೆ ಜೆಗ್ಗೆ ಬಿಟ್ಟದ ಆಮೇಲೆ ಹ ತ್ತಂತ ಇಡ್ಲಾ.